ಹಲೋ
ಹಲೋ
ಹಲೋ ಚೆನ್ನಾಗಿದ್ದೀರಾ.
ಚೆನ್ನಾಗಿದ್ದೀವಿ ನೀವು.
ಹ್ಮ್ ನಾವು ಚೆನ್ನಾಗಿದ್ದೇವಿ, ಊಟ ಆಯ್ತಾ.
ಆಯ್ತು ನಿಮ್ದು.
ಹ್ಞ ನಮ್ಮ್ದಾಗ್ಲೇ ಆಯ್ತು ಎಂಟವರೆಗೆ ನಿಮ್ಮ್ದು.
ಹ್ಮ್ ನಮ್ದ್ ಆಯ್ತು ಎಂಟ್ ಗಂಟೆಗೆ ಆಯ್ತು.
ಹೌದಾ ಏನ್ ಸ್ಪೆಷಲ್?
ಏನಿಲ್ಲ ಅನ್ನ ಸಾಂಬಾರ್, ನಿಮ್ದು?
ನಮ್ಮ್ದು ಅನ್ನ ಸಾಂಬಾರು. ಚಪಾ ಕ್ಯಾಬೇಜ್ ಪಲ್ಲೆ ಚಪಾತಿ ಮಜ್ಜಿಗೆ.
ಹ ಅಷ್ಟೊಂದಾ.
ಹ್ಮ್ ಹ್ಮ ಡೈಲಿ ಅಷ್ಟೇ ಕೊಡೋದು.
ನೀವು ತಿನ್ನೋದು?
ಮಧ್ಯಾಹ್ನ ಅನ್ನ ಸೊಪ್ಪ್ ಸಾಂಬಾರು, ಮಾರ್ನಿಂಗು ಪಲಾವ್ ಮಾಡಿದ್ರು.
ಹೌದಾ ನೀವ್?
ಡೈಲಿ ಚಪಾತಿ ಕೊಡ್ತಾರೆ ನೈಟ್ ಡೈಲಿ ಎರಡೆರಡ್ ತಿಂತೀನಿ ಚಪಾತಿ ಇವತ್ತೇನಕ್ಕೋ ಚೆನ್ನಾಗಿದ್ದಿಲ್ಲ ಚಪಾತಿ. ತಣ್ಣಗಾಗಿತ್ತು ಒಂಥರ ಆಯಿಲಾಯಿಲ್ ಇದ್ದಿಲ್ಲ ಹಿಟ್ಟಿಟ್ಟಿತ್ತು. ಓಕೆ ಆ ಲ್ಲಾಯ್ಲು ಇದ್ದಿಲ್ಲ ಇವತ್ತು ಹಿಟ್ಟಿಟ್ಟು ತರ ಇ ತ್ತು ಅದಕ್ಕೋಸ್ಕರ ಇವತ್ತು ನಾನು ಒಂದೇ ಚಪಾತಿ ತಿಂದೆ.
ಹೌದಾ?
ಹ್ಮ್ ನಿಮ್ಗೆ ಚಪಾತಿ ಕೊಟ್ಟಿಲ್ವಾ?
ನಮ್ಗ್ ಕೊಡೋದಿಲ್ಲ ಆ ನಮ್ಗೆ ಆ ಸಾಟರ್ಡೆೇ ಫ್ರೈಡೇ ಟೂ ಡೇಸ್ ಮಾತ್ರ. ಹಲೋ
ನಾನ್ವೆಜ್ ಕೊಡ್ತಾರಾ.
ಹಾ ಕೊಡ್ತಾರೆ ಹ ನಾಳೆ ಫಿಶು. ಮೀನಾ ಮೀನು.
ಹು ಹು ಹೌದಾ ಹ ಮೀನಾ?
ಹ್ಮ
ಓಕೆ ನಮ್ಗೂ ಹೋಮರ್ಕ್
ಹಾ
ಚಿಕನ್ ಕೊಡಲ್ವಾ?
ಚಿಕನ್ ಸಂಡೆ ಮಧ್ಯಾಹ್ನ ಆಮ್ಲೆಟ್ ಕೊಟ್ರು.
ಹ್ಮ್
ಹ
ಆಮ್ಲೆಟ್ ಎಷ್ಟು ಕೊಟ್ಟ್ರು ಆಮ್ಲೆಟ್ ಎಷ್ಟು ಕೊಟ್ಟ್ರು? ಒಂದೇನಾ?
ಹ್ಮ
ಹ್ಮ್ ಹ್ಮ್ ಹ್ಮ್.
ನಮಗೆಲ್ಲ ಹೇಳು ನಮಗೆ ಕೊಡಲ್ಲ. ಚಿಕನೂ ಸಂಡೆ.
ಹ್ಞ ಬಿರಿಯಾನಿನಾ ಕರ್ರಿ ತರನಾ?
ಬಿರಿಯಾನಿ ಮಧ್ಯಾಹ್ನ ಕರ್ರಿ ಟೈಪ್, ಈವ್ನಿಂಗ್ ನೈಟು.
ಒಟ್ಟು ಎರಡು ಎರಡು ಟೈಮ್ ಕೊಡ್ತಾರಾ.
ಹ್ಮ್ ಅಂದ್ರೆ ಬರಿ ಸಾಂಬಾರಿರ್ತ್ತ ಪೀಸೇನ್ ಇರಲ್ಲ. ಬಟ್ ಇವೊತ್ತು ಪೀಸೇನ್ ಇರ್ಬೋದು ಏನೋ ಗೊತ್ತಿಲ್ಲಾ. ನಾನು ಹೋದ್ ಸಂಡೇ ಲೇಟಾಗ್ ಹೋಗ್ಬಿಟ್ಟದ್ದೆ ಸ ಹಂಗಾಗಿ. ಬರೆ ಪೀಸ್ ಇದ್ದೆಲ್ಲ ಬರೀ ಸಾಂಬಾರು. ಹಲೋ
ಪೀಸ್ ಇದ್ರೆ ಚೆನ್ನಾಗ್ ತಿಂತಿದ್ರೇನೊ ಪಾಪ.
ಹ್ಮ್
ಹ್ಮ್ ನಮ್ಮ್ ಗೆ ನಾಳೆ ಎಕಗ್ ಕೊಡ್ತಾರೆ. ಹ್ಮ್ ಜಾಸ್ತಿ ತಿನ್ನಲ್ಲ ಜಾಸ್ತಿ ಒಂದ್ ಪೀಸ್ ಅಷ್ಟೇ ತಿನ್ನೋದು.
ಹ್ಮ್ ಬನ್ ಕ
ನಮ್ ಫ್ರೆಂಡ್ ಒಬ್ರು ಇದ್ದಾರೆ ಅವರು ನಂಗೆ ಜಾಸ್ತಿ ತಿನ್ಸಿ ನನ್ಗ್ ಅದ್ರ ಮೇಲೆ ಜಿಗುಪ್ಸೆ ಬರೋತರ ಮಾಡ್ಬಿಟ್ಟಿದ್ದಾರೆ.
ಯಾರು? ಹಲೋ ಹಲೋ ಕೇಳ್ತಾ ಇಲ್ವಾ ಇಲ್ಲ ನಿಂದು ಬ್ರೇಕ್ ಬ್ರೇಕ್ ಆಗ್ತಾ ಇತ್ತು. ನಿಮ್ದಕ್ ಸರಿಯಾಗಿ ಕೇಳಿಸ್ತಾ ಇಲ್ಲ.
ಇವಾಗ?
ಕೇಳ್ತಾ ಇದೆ.
ಹ್ಮ್ ಮತ್ತೆ ಊರಿಗೆ ಹೋಗ್ಬೇಕಾ?
ಹ
ಊರಿಗೋಗ್ಬೇಕಾ?
ಊರಿಗೆ ಟೂ ಮಂತ್ಸ್ ಇನ್ನು.
ಲೇ ಚಂದ ಮಾತಾಡ್ಲೇ.
ಏನು ಮತ್ತೆ ಟೂ ಮಂತ್ಸ್ ಅಂತ ಹೇಳಕತ್ತಿಂದ? ಹಲೋ
ಹ್ಮ ಗೊತ್ತಾಯ್ತು ಆಯ್ತು.
ಹಾ
ನಿಮ್ಮೂರು ಹೌದಾ ಓಕೆ ಓಕೆ ಸರಿ. ಮತ್ತೇನ್ ಸಮಾಚಾರ ಇಷ್ಟೊತ್ತೆಲ್ಲಿಗ್ ಹೋಗಿದ್ರಿ?
ಇಷ್ಟೊತ್ ಅದೇ ಮೇಲ್ಗಡೆ ಅಷ್ಟಿ ಒಂ ನಾಳೆ ಕಾಂಕ್ರೀಟ್ ಐತಿ. ಪೈಪ್ ಆಕ್ತೆ ಇದ್ರ. ಅದಲ್ ನೋಡ್ತಾ ಇದೆ ಲೇಬರ್ ಫೋರ್ಕ್ ಮಾಡ್ತಾ ಇದ್ರ.
ಹ್ಮ್ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಯಾಕೋ ವಾಯ್ಸ್
ರೂಮ್ ಎಲ್ಲೆ ಇದ್ದೀನಿ ಜೋರು ಒದ್ರದ್ ಆಗಲ್ಲ.
ಮಾತಾಡಿ ಕೇಳ್ಸತರ ನಿಮ್ ನೀವ್ ಒಬ್ರೇ ಮಾತಾಡ್ಕೋಕ್ ಹೋಗ್ಬೇಡಿ ಸರಿನಾ.
ನಾ ಮಾತಾಡಕತ್ತೇನಿ. ಜೋರನೆ ಮಾತಾಡಕತ್ತೆನಿ ನಿಂದು ಮೊಬ್ ಬೈಲ್ ಅಲ್ಲಿ ಸ್ಪೀಕರ್ ಜಾಸ್ತಿ ಇಸ್ ಇದಿಟ್ಕೊ.
ಅದು ನಾನ್ ಫುಲ್ ಆಗ್ ಇಟ್ಟಿದ್ದೀನಿ ಎಷ್ಟು ಇಡ್ಬೇಕೋ ಅಷ್ಟು ಫುಲ್ ಇದೆ ಆದ್ರುನು ಇದ್ರಲ್ಲಿ ಕೇಳಲ್ಲ ಅದುಕ್ಕೋಸ್ಕರ ಹೇಳ್ತಾ ಇರೋದು.
ಹ್ಮ ನಾನ್ ಜೋರನೇ ಮಾತಾಡ್ತಾ ಇರೋದು.
ಜೋರಾಗ್ ಮಾತಾಡ್ತಿದ್ರ ಹ್ಮ ಸರಿ ಸರಿ. ಆ
ನಿನ್ ನೆಟ್ವರ್ಕ್ ಸರಿ ಇಲ್ಲ ಹಂಗಾಗಿ ಆತರ ಕಳ್ ಕೇಳ್ತಾ ಇರ್ಬೋದು.
ಹೌದಾ ಹ ನಮ್ದು ನಮ್ದು ಗ್ಯಾಲಕ್ಸಿ ಯಾವ್ದು ನಮ್ದು.
ಹಲೋ ವಿಚ್ ಈಸ್ ಅವರ್ ಗ್ಯಲಕ್ಸಿ.
ಗೊತ್ತಿಲ್ಲ
ಗ್ಯಾಲಕ್ಸಿ ಗೊತ್ತಿಲ್ವಾ ನಿಮ್ಗೆ ಮಿಲ್ಕಿ ವೇ ಗ್ಯಾಲಕ್ಸಿ.
ಹಾಂ
ಮಿಲ್ಕಿ ವೇ.
ಅದೇ ಹೇಳಿದ್ನಲ್ಲ ನಾನ್ ಮಿಲ್ಕಿ ಅಂತ.
ಮಿಲ್ಕಿವೇ ಅಂತ ಹೇಳ್ಬೇಕು ಮಿಲ್ಕಿ ಅಂದ್ರೆ.
ಹಾ ಹೇಳ್ತಾ ಇದ್ದೆ ನೀನೆ ಹೇಳ್ದೆ.
ಹೌದಾ
ನಮ್ದ್ ಯಾವ್ ಗ್ರಹ.
ಹಾ
ನಮ್ದ್ ಯಾವ್ ಗ್ರಹ.
ನಮ್ದು ಭೂಮಿ ಅರ್ತು.
ಎಷ್ಟ್ ಗ್ರಹಗಳ್ ಅದಾವ್.
ಗೊತ್ತಿಲ್ಲ.
ನಾಳೆ ಇದೆ ಹೋಮರ್ಕು.
ಹಾ
ನಾಳೆ ಹೇಳಿ ಕಾಲಲ್ಲಿ.
ಓ ನನ್ಗ್ ಏನಷ್ಟು ಗೊತ್ತಿಲ್ಲ ಅನ್ಕೊಬೆಡಿ ಎಂಟ್ ಗ್ರಹ ಇದ್ದಾವೆ.
ಯಾವ್ ಗ್ರಹ ಹೇಳಿ.
ಆ್ಯಕ್ಚುಲಿ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ.
ಹೇಳಿ ಯಾವ್ ಅದಾವ್.
ಅ ಅರ್ತ್ ಇದೆ ಮಾರ್ಸು ಜುಪಿಟರ್ರು. ಸ್ಯಾಟರ್ನು ಯುರೆನಸ್ಸು ಮ ಮತ್ತೆ ಏ ನೆಪ್ಚುನು ಮತ್ ನೆಪ್ಚೂನು ವೆನ ವೀನಸ್ಸು ಮತ್ತೆ ಮರ್ಕುರಿ. ಹೌದಾ ಗೊತ್ತಿದೆ ನಂಗು ನೀವ್ಯಾ ನೀವ್ ಯಾವ್ದ್ಯಾವ್ದ್ ಇದೆ ಅಂತ ಕೇಳಿದ್ದಕ್ಕೆ ನಾನು ಹೇಳಿರೋದು ನನ್ಗೂ ಗೊತ್ತಿದೆ ತೆಗ್ದಿದಿದ್ದಾರೆ ಅಂತ. ನಾನು ಅದಕ್ಕೋಸ್ಕರನೆೇ ಬಂದಿರೋದಿಲ್ಲ್ ಓದಕ್ಕೆ. ಹ್ಮ್
ಹಾ ಹಾ ಹಾ.
ಹ್ಮ್ ಹೌದು.
ಹ್ಮ ನೀವು ಯಾವ್ ಕುಸವ್ ಯಾವ್ದೂ ಯೂಸ್ ಮಾಡ್ತಿರಾ ಕೊಬ್ಬರ್ ಎಣ್ಣೆ. ಹಲೋ
ನಾವಾ ಪ್ಯಾರ ಚೂಟ್ ಯೂಸ್ ಮಾಡೋದು ಪ್ಯಾರ ಚೂಟ್ ಯೂಸ್ ಮಾಡೋದು.
ಪ್ಯಾರಾಶೂಟಾ ಪ್ಯರಾಚೂಟಾ?
ನಾವು ಯಾವದೋ ಒಂದು ಒಟ್ಟಲ್ ನಮ್ಗೆ ಹಂಗೆ ಬರುತ್ತ್ ಹೇಳಕೆ ಅದಕ್ಕೆ ಆತರ ಹೇಳ್ತಾ ಇದೀನಿ.
ಹ್ಮ್ ಹಾ ನಾವು ಸೇಮ್.
ಹ್ಮ ಹ ನಮ್ದು ಗ್ಯಾಲಕ್ಸಿ ಮಿಲ್ಕಿವೇ ಅಂತ ಹೇಳಿದ್ರಲ್ವಾ. ಅದು ಯಾವ್ ಶೇಪಲ್ಲಿದೆ?
ಅವು ಉದ್ದಕ್ಕಿದೆ.
ಹ್ಮ್ ಸ್ಪೈರಲ್ ಶೇಪ್.
ಸ್ಪೈರಲ್
ಏನೋ ಸೊಸ್ವಲ್ಪ ಗೊತ್ತಿದೆ ಬಿಡಿ.
ಹೌದಾ ನಮ್ ಕರ್ನಾಟಕ
ನಿಮ್ಗೆ, ನನ್ಗಲ್ಲ ಹೇಳ್ತಾ ಇರೋದು ನಂಗೆ ಗೊತ್ತಿದ್ದಕ್ಕೆ ನಿಮ್ಮನ್ ಕೇಳಿರೋದು.
ಹ್ಮ ಹ್ಮ್ ಕರ್ನಾಟಕದ ಮುಖ್ಯಮಂತ್ರಿ ಯಾರು?
ಇವಾಗ ಸಿದ್ದರಾಮಯ್ಯ ಹೋಗಿದ್ರು. ಇವದ್ದಿಕ್ಕೆ ಡಿ ಕೆ ಶಿವಕುಮಾರ್ ಆಗಿದ್ದಾರೆ ಮೊನ್ನೆ ಟ್ವೆಂಟಿ ಏಟ್ಗೆ ಇದೇ ಲಾಸ್ಟ್ ಮಂತು ಟ್ವೆಂಟಿ ಏಟ್ ಅಲ್ಲಿ ಸಿದ್ದರಾಮಯ್ಯ ರಿಸೈನ್ ಮಾಡಿದ್ರು, ಇವಾಗ ನಾಳೆ ಡಿ ಕೆ ಶಿವಕುಮಾರ್ ಅವರು ಕೆ ಶಿವಕುಮಾರ್ ಸರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ.
ಪ್ರೆಸೆಂಟ್ ಯಾರಿದ್ದಿರಾ?
ಪ್ರೆಸೆಂಟ್ ಡಿ ಕೆ ಶಿವಕುಮಾರ್ ಅನ್ಕೊಳಿ.
ಇಲ್ಲ.
ಮತ್ತ್ಯಾರಿದ್ದಾರೆ?
ರಾಜ್ಯಪಾಲ್ರು ಆಳ್ತಾರ. ರಾಜ್ಯಪಾಲ್ರು.
ಆಯ್ತು ಗೊತ್ತಾಯ್ತು ಬಿಡ್ರಿ. ನೀವು ಯಾರಿದ್ದಾರೆ ಅಂತ ಕೇಳ್ಬಾರ್ದು. ಇವಾಗ ಅವರು ಇಲ್ಲಲ್ವ ಇವ್ರರು ಇನ್ನ ಆಗಿಲ್ವಲ್ಲ ಅದನ್ನ ಯಾರ ಇವಾಗ ನಿರ್ವಹಿಸ್ತಿದ್ದಾರೆ ಅಂತ ಕೇಳ್ಬೇಕು?
ಹಾ ಸರಿ ಸರಿ ಸರಿ. ಹ ಹಾ ಹಾ ಹಾ ಹಾ ಹಾ ಓಕೆ ರಾಷ್ಟ್ರಪತಿ ಅವರು ರಾಷ್ಟ್ರಪತಿ ಯಾರಿಗೆ ರಾಜೀನಾಮಾ ಪತ್ರ ಕೊಡುತ್ತಾರೆ?
ಪ್ರೈಮ್ ಮಿನಿಸ್ಟರ್ಗೆ.
ತಪ್ಪು ತಪ್ಪು.
ಮತ್ತ್ಯಾರಿಗೆ ಕೊಡದು?
ಉಪರಾಷ್ಟ್ರಪತಿಗೆ.
ಅಯ್ಯೋ ಸಾರಿ ಸಾರಿ ಸಾರಿ ಉಪರಾಷ್ಟ್ರಪತಿ ಹೌದು. ವೈಸ್ ಪ್ರೆಸಿಡೆಂಟ್ಗೆ ನಾನು ವೈಸ್ ಪ್ರೆಸಿಡೆಂಟ್ ಅನ್ನೋಕ್ ಹೋಗಿ ನಾನು ಪ್ರೈಮ್ ತರಂತ ಬಂತು ಸಾರಿ ನಿಜ ಅವ್ರಿಗೆ ಕೊಡೋದು ವೈಸ್ ಪ್ರೆಸಿಡೆಂಟ್ಗೆ.
ಪ್ರಧಾನ ಮಂತ್ರಿ ಯಾರಿಗ್ ಕೊಡ್ತಾರೆ ಉಪರಾಷ್ಟ್ರಪತಿ.
ಹಾ ಉಪರಾಷ್ಟ್ರಪತಿ ಹೌದು. ನಾನ್ ಆಕ್ಚುಲಿ ಅಂತಲ್ಲ ಅದೇ ಬಂತು ಬಟ್ ನನ್ಗೆ ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿ ಅಂತ ಬಂ ಬಟ್ ವಾಯ್ಲು ವೈಸ್ ಪ್ರೆಸಿಡೆಂಟ್ ಅಂತ ಬರ್ಲಿಲ್ಲ.
ಹೌದಾ
ಹ್ಮ್
ಪ್ರಧಾನ ಮಂತ್ರಿ ಯಾರಿಗ್ ಕೊಡ್ತರ್.
ಪ್ರಧಾನ ಮಂತ್ರಿ ರಾಷ್ಟ್ರಪತಿಗೆ.
ಹೌದಾ ಸರಿ ನಾಳೆ ಕಂಟಿನ್ಯೂ ಮಾತಾಡುವ.
ಹ್ಮ್ ಸರಿ ಆಯ್ತು ಗುಡ್ ನೈಟ್ ಬಾಯ್.
ಓಕೆ ಸುಬೊ ಶುಭ ರಾತ್ರಿ.